ಅಲೋ ಗಯ ನಾನು ಹ, ಸ ಹದ್ರು ಗೌಡ್ರೀ ನಮಸ್ಕಾರ,
ಏನ ಕುಮಾರೋ. ಫೋನೆ ಎತ್ತಲ್ಲ
ಇಲ್ರಿ ಗೌಡ್ರೆ ಸ್ವಲ್ಪ ಈ ಕಡೆ ಊರಿಗ್ ಬಂದೇನ್ರೀ ನಾನು
ಹೌದಾ
ಹೌದ್ರಿ ಗೌಡ್ರೆ
ಕುಂಬಾರಾರೆ ಹಾ ಸಮಸ್ಯೆ ಇತ್ತು.
ಅದೇ ಇಲ್ರಿ ಕೆಲ್ಸ ಇತ್ತಂದ್ರೆ ಹೇಳ್ರಿ ಗೌಡ್ರೆ ಅಲ್ಲಿ ಮನೇಲಿ ನಮ್ ತಮ್ಮ ಅದನ ಅವ್ರಿಗ್ ಹೇಳ್ತಿನ್ರಿ ಗೌಡ್ರೇ ನಾನ್ ಆದ್ರ ನಂದು ಸಂಬಳದಾಗ ಆದ್ರು ಸಾ ನಾ ಹಿಂಗ ಹೇಳಿ ಬಂದ್ನಲ್ರಿ ಆದ್ರ ನನ್ ಪಾಲ ಅವ್ನಿಗೆ ಕಂಟಿನ್ಯೂ ಮಾಡ್ ಕೊಡ್ತರಂತ್ರಿ ಗೌಡ್ರ
ಅದು ಅದಿರ್ಲಿ ಬಿಟ್ಟಾಕು ನಾಳೆ ನನ್ ಜಮೀನ್ದಲ್ಲಿ ಕೆಲ್ಸ ಐತೆ
ಹಾ ಗೌಡ್ರೆ.
ಕೆಲ್ಸ ಐತೆ ಒಂದ್ ನಾಳೆ ನಾಲ್ಕು ನಾಲ್ಕು ಹೆಣ್ಣು ಹೆಣ್ಣಾಳು ಬೇಕು
ಏನಂತ್ರಿ ಗೌಡ್ರೆ ಅದು ವರ್ಕ್
ಅದು ಕಲೆ ಕೆಳಿಯೋದ್
ಹೌದ್ರಿ ಇದ್ ಕಸ ಹಾಕಿತ್ ಇರ್ತಾರಲ್ರಿ ಅದೇ ಹೇಳ್ತಿನಿ ಗೌಡ್ರೆ ನಮ್ ತಮ್ಮಂಗ್ ಹೇಳ್ತಿನಿ ನಾನು ನಮ್ಮ ಇದ ಅದಾರೀ ನಮ್ ತಾಯಿಯವರು ಬರ್ತಾರೆ ಕೆಲ್ಸಕ್ಕೆ ಹಾ ನಮ್ ತಾಯಿಯವ್ರು ಬರ್ತಾರ ಮತ್ತ ಅವ್ರ್ ಬ್ಯಾರೇದ್ ಬೇಕಾದ್ರೆ ಅಕ್ಕ ಜನ ಬೇಕಾಗಿತ್ರಿ ಗೌಡ್ರ
ಒಂದು ನಾಲ್ಕರಿಂದ ಒಂದಾರ್ ಜನ ಸಾಕಷ್ಟೆ ಅದು ಒಂದ್ ಎರ್ಡ್ ಎಕ್ರೆ ಐತೆ
ಹೌದ್ರಿ ಇಲ್ಲಾ ಈಗೆ ನೋಡ್ರಿ ಚೂರು ಹೆಚ್ಚು ಕಮ್ಮಿ ಆದ್ರೆ ಇನ್ನೊಂದ್ ಒಂದ್ ಎಂಟ ಆರು ಮಂದಿನ್ ಕಳ್ಸಂದ್ರ ಒಂದ್ ಎಂಟು ಮಂದಿನ್ ಕಳಸ್ತೀನಿ ಗೌಡ್ರೆ.
ಹ್ಮ್ ಪರವಾಗಿಲ್ಲ ಒಂದ್ ಎಂಟು ಜನ ಕಳ್ಸ್ ಸಾಕ
ಹೌದ್ರಿ ಗೌಡ್ರೆ ಹೌದ್ರಿ ಗೌಡ್ರೆ ಫಸ್ಟಿಗ್ ನಮ್ ನಮ್ದ್ ಕೆಲ್ಸ ಮಾಡ್ಕೋದ್ ಇರ್ತದ್ರೀ ಮುಖ್ಯರಿ ಗೌಡ್ರೆ ನೀವ್ ನಮಗ್ ಎಷ್ಟೋ ಸಹಾಯ ಮಾಡಿರಿ ಗೌಡ್ರೆ ಹಾ
ಹಾ ಮನ್ಶನ್ ಮಕ ಸಹಾಯ ಮಾಡದಿರ್
ಇಲ್ರಿ ಗೌಡ್ರೆ ನಿಮ್ನ ಯಾವತ್ಲು ಮರಿಯಲ್ರಿ ನಿಮ್ ಋಣದಾಗೆ ಇವ್ರಿ
ಇರ್ಲಿ ಇರ್ಲಿ ನಾ ಹಂಗೆಲ್ಲ ಮಾತ್ ಕಾಲಿಕ್ಕೊಬಾರ್ದು
ಎಲ್ಲಿ ಗೌಡ್ರೆ ಅಷ್ಟೇ ಅಷ್ಟೇ ಮಂದಿ ಗೌಡ್ರೆ ಮತ್ತೆ ನಾಳಿಗ್ ನಮ್ ತಮ್ಮಿಗ್ ಹೇಳ್ತಿನ್ ನಮ್ ತಾಯಿಯವ್ರಿಗುನೂ ಹೇಳ್ತನಿ
ಹೌ ಎಷ್ಟಂತೀಗ್ ಕೂಲಿ ಒಂದಿನಕ್ಕ ಅವ್ರಿಗೆ
ಅಭಿ ಎರಡು ಏಳ್ನೂರ್ ಐವತ್ ತಗೋಂತಾರ್ ರೀ ಗೌಡ್ರೆ
ಏಳ್ನೂರ ಐವತ್ತು ಹ ಹೆಗೆ ಇವಾಗ ಹ್ಮ ಬೆಳಿಗ್ಗೆ ಎಷ್ಟ ಗಂಟೆಗೆ ಬರುತ್ತೆ
ಬೆಳಿಗ್ ನಾನ್ ಏ ನಾನರೀ ಅವ್ರ ಕೂಲಿಯರೀ
ಅಲ್ಲ ಅವರು ಕೂಲಿಯವರು ಅಲ್ಲ ನೀ ನೀ ಟೆಂಪಲ್ ಅಲ್ಲಾ ನೀನ್ ಟೆಂಪಲ್ ತಂದ್ಬಿಟ್ಟೋಯ್ತಲ್ಲ ಆಟೋಲೆ
ಹಾ ಅದೇ ನಾ ಹೇಳ್ತೇನಿ ನಾನ್ ಈ ಕಡೆ ಊರಿಗೆ ಬಂದಿ ಅಂತ ಅಂದ ಹೇಳ್ರಿ ನಮ್ ತಮ್ಮಗ್ ಹೇಳ್ತೇನ್ ನಾನು ಆ ಬಂದ್ ಬಿಟ್ಟು ಹೋತನ್ರಿ ಆ ನಮ ತಮ್ಮಗ ಹೇಳ್ತಾನೆರೀ ಅವ್ ಬಂದ್ ಬಿಟ್ಟ ತಕೊಂತಾನ್ರಿ ಈ ಬೆಳಿಗ್ ಎಂಟಕ್ ಎಂಟಕ್ ಬಂದ ಎ ಎಂಟ ಗಂಟೆಗೆಗ್ ಬಂದ ಎಷ್ಟನ್ ಮಧ್ಯಾಹ್ನ ಎರಡು ಗಂಟೆಗೆಗ್ ಹೋಗ್ತನೆರಿ ಹಾ ಹಾ ಎರಡು ಎರಡ್ನೂರ ಐವತ್ತು ಕೊಡ್ತಾರ ಇಲ್ಲಾ ಹೊತ್ತಾಗಿ ಅಂದ್ರ ಹತ್ತು ಗಂಟೆಲಿ ಐದ್ ಗಂಟೆ ತನ ಕೆಲ್ಸ ಮಾಡ್ತಾರ. ನೀವ ಯಾವ್ದ ಅಂತ್ರಿ ಅದ ಅದ ಅವ್ರಿಗೆ. ಟೈಮ್ ಹೇಳ.
ಅಲ್ಲಾ. ವಾಟ್ನಾಲ್ ಅವ್ರು ಬಂದ ಅವ್ರು ಬಂದ್ಬಿಟ್ಟು. ಒಂಚೂರು ಬೇಗ ಬಂದ್ಬಿಟ್ಟು ಬೇಗ ಕೆಲ್ಸ ಮಗ್ಸ್ಕಂಡ್ ಹೋದ್ರೆ ನೆಡೀತದ್ದೇ.
ಹೌದ್ರಿ ಹಂಗಾರ ಒಂದ್ ಕೆಲ್ಸ ಮಾಡ್ರಿ ಗುತ್ತಿಗೆ ಅಂತ ಕೊಟ್ಟ ಬಿಡ್ರಿ ಅದು ಎಷ್ಟ್ ಎಡಕ್ರಿ ಇತ್ತಲ್ರರಿ ಏನ್ ಕಸ ಬಾಳ ಇತ್ತ ಅನ್ರಿ ಗೌಡ್ರೆ
ಹಾ ಇಲ್ಲ ಇಲ್ಲ ಸ್ವಲ್ಪ ಇದೆ ಅಲ್ಲಿಂದ ಎಲ್ಲಿಂದಲ್ಲಿ ಸ್ವಲ್ಪ ಇದೆ.
ಅಂದ್ರ ಈ ನಾಳೆ ಒಂದ್ ದಿನ ಆಗ್ಬೇಕ್ರಿ ಎಷ್ಟ ಎರಡ್ ದಿನ ಆಗ್ಬೇಕ್ರಿ ಅದು
ಅಲ್ಲಾ ನಾಳೆ ಅದು ಕಳೆ ಕಿತ್ಕೊಂಡ್ ಹೋಗಲಕ್ಕ. ನೆಕ್ಸ್ಟ್ ನೆಕ್ಸ್ಟ್ ದಿನ ಬೇರೆ. ಬೇರೆ ಕೆಲಸ ಇದೆ ಬೇರೆ ಕಡೆ.
ಒಟ ಅದ ಕಸಕ್ಕಿತ್ತದ ಒಂದೇ. ಒಂದು ದಿನ
ಹಾ ಒಂದ್ ದಿನಲ್ಲ ಆಗ್ತ ಸ್ವಲ್ಪ ಏತಿ ಎರಡ ಎಕರೆ ಎಕರೆ
ಹೌದ್ರೀ ಹಂಗಾರ ಗುತ್ತಿಗೆನೇ ಹೇಳಿ ಅಂತವ್ರ ಅವ್ರಿಗೆ ಈಗ ಎರಡ್ ನೂರ ಅಂಗಡಿದ್ರ ಎಷ್ಟ್ ಎಂಟಾಳಿಗೆ ಎಷ್ಟತಿ ಎರಡ್ ಎಂಟ ಹದ್ನಾರ ಅಂದ್ರ ಹದ್ನಾರ ನೂರ ಹತ್ರಿ ಅದ್ ಐದ್ ಮ್ಯಾಗಿಂದ ಐವತ್ತ ಅಂದ್ರ ಐದ್ ಹತ್ ಐವತ್ತು ಐದ್ನೂರ್ ಅದೊಂದ.
ನಾನ್ನೂರು ನಾನ್ನೂರು ನನ್ನೂರು
ಆತ್ರಿ ನಾನು ಒಟ ಎರಡ್ ಸಾವಿರ ರೂಪಾಯಿ ಆತ್ರಿ ಮತ್ತೆ ಅವ್ರ ಎರಡ್ವವರೆ ಸಾವಿರ ರೂಪಾಯಿ ಆತಾರನ್ರಿ.
ಎರಡೂವರೆ ಸಾವಿರನ
ಹಾ ರಿ ಮತ್ತೆ ಗುತ್ತಿಗೆ ಅಂದ್ರೆ ಮತ್ತೆ. ಚೂರು ಹೆಚ್ಚಿಗೆ ಕೇಳ್ತಾರೆ ಆದಷ್ಟು ಜಲ್ದಿನೇ ಮುಗಸೋ ಪ್ರಯತ್ನ ಮಾಡ್ತಾರೆ ಅವರು ಗೌಡ್ರೆ
ಅಯ್ಯೋ ಹೌದ
ಹಾ ರೀ
ಅಂದ್ರೆ ನೀವ ಎಷ್ಟು ತಕೊಂತೀಯ ಬಾಡಿಗೆ.
ಹ ನಾನ್ ನಿಲ್ ನಾನ್ ಎಷ್ಟು ತಕೊಂತೀನಿ ಅಂದ್ರೆ ಈ ನಿಮ್ಮಲ್ಲಿ ಬಿಟ್ಟ ಬರ್ಬೇಕ ಅಂದ್ರೆ ಮತ್ತ್ ಅದೇ ಮಾಮೂಲಿ ಗೊತ್ತದಲ್ರರಿ ನಮ್ದ ಎಷ್ಟದಂತ ನಿಮ್ಗೆ ನೀವ್ ಫೋನ್. ಮಾಡ್ತಾರಲ್ರಿ ಆಯ್ತ ಅಷ್ಟೇ ಮಾಡ್ರ ನಾಯನೆ. ಕೇಳಲ್ಲ.
ಹಾ ಹಾ ಹಾ.
ಹಾ ಅಷ್ಟೇ ಮಾಡ್ರ. ನನ್ಗೇನ್ ಚೂರು ಎಚ್ಚಕ್ ಬಲ್ರರಿ ನಿಮ್ರೇನದಾಗ ನಾನು.
ಏ್ ಅಂಗ ಎಲ್ಲ ಮಾತಾಡ ಪಡಲಪ್ಪ.
ಲ್ರಿ ನೀವ ಕೊಟ್ರನ್ ಸಂತೋಷ ಕೊಡ್ಲಕ್ಕನ್ ಸಂತೋಷ ರೀ ಗೋಡ್ರಿ.
ಅಲ್ಲ ನೀ ನೀ ಕಷ್ಟ. ಪಿಡ ದುಡತಿ ನಾವು ನೀ ದುಡತಕ ನಾವು ದುಡ್ಡು ಕೊಡ್ಬೇಕಕ್ ಅಷ್ಟೆ ನಮ್ ಕೆಲ್ಸ ಅಷ್ಟ ಕಲ್ತೇವೆ
ಲ್ಲೌಡ್ರ ನಿಮ್ಗ ಅತ್ ಗೊತ್ತದಲ್ರರಿ ನೀವು ದೊಡ್ಡರ ಅಂತದಕಂತೀರಿ ಗ ನಾವು ಅದಕ್ಕೆ
ಇಲ್ಲ ಇಲ್ಲ ಗೊತ್ತದ ಹಂಗೇನೆಲ್ಲಾ ಪರದ್ರಾ ಹ್ಮ ಅದು ಅಮೌಂಟು ಸರಿ ಅದ ನಿನ್ ಎಲ್ಲ ಅಣ ಹ ಎಲ್ಲ
ಅಲ್ರೀ ಈಗಾಡ್ರಿ ಒಂದ ಒಂದ ಬೇಡಿಕೆ ಆದ್ರಿ ನಂದು ನಾಲಿಗೆ ಅದು ಟೋಕಾಗ ಡಿಸೇಲ್ ಇಲ್ಲ ಅದಕ್ಕೆ ಒಂದ್ ಸಾವಿರ ರೂಪಾಯಿ ಹಾಕಿದ್ರ ಫೋನ್ ಪೇ ಹಾಕಿದ್ರ ನಾನ್ ಬರ್ತಿದ್ದರಿ ಗೌಡ್ರ ನನ್ ತಮ್ಮಗೆ ಹೇಳ್ತಿದರಿ ಆಸಮ ಬರ್ತಿದಾರ
ಓ ೋನ್ಫ ಮಾಡರಕ್ಕಾ
ಹಾ ಹೌದ್ರ ಗೌಡ್ರ
ಸರಿ ಎಷ್ಟು ಒಂದ್ಸರ್ ಮಾಡಕ
ಹಾ ಅಷ್ಟೇ ಸಾವಿರ ಮಾಡ್ರಿ ಗೌಡ್ರಿ ಸಾಕ್ರ
ಓ ಯಾರ ನೀನ್ ಮಾಡಕ ತಮ ಮಾಡ
ಇಲ್ಲ ಗೌಡ್ರ ನನಗ ಮಾಡ್ರಿ ಅವ ನೀ ಮಾಡಿದ್ರ ಅವ ರೊಕ್ಕ ಉಳ್ದ್ರನು ಕೊಡಲ್ರ ಅವ್ ನನಗ
ಹ ಹೌದಾ
ಹನ್ರಿ ಬಾಳ ಇದನ್ರೀ ಅವ ನನಗ ಮಾಡ್ರಿ ಹೆಂಗಿದ್ರ ಈಗ ಕೊಡ ತಗೋದ್ರ ನಮ ಗೊತ್ತಿರ್ತದೀ ನೀ ಸೀದಾ ನಿಯರ್ವಾಗಿ ನನಗ ಹಾಕಿರ್ತದ್ರೀ ಅಮೌಂಟ್ ಇಷ್ಟ ಅಂತ ಹೇಳಕನು ಬರ್ತದ್ರೀ ಈಗ ಆತ್ತಗಾಕಸಿಂದ ಅವ ಅದ್ರ ಸದ್ದಲ್ರೀ ಅವ ನಮ್ ತಮ್ಮ ಚೊಲೋ ಇಲ್ರರಿ ಮನುಷ್ಯ
ಹಾ ಹೌದೌದೌದು ಯಾಕಂದ್ರೆ ನೀ್ ನೀವ್ ಸಟ್ಟದಂಗ ಬೇರೆ ವ್ಯಕ್ತಿ ಸೆಟ್ ಆಗಲ್ಲ ನಮ್ಗೆ.
ಇಲ್ರರಿ ಗೌಡ್ರಿ ಅದೇ ನಾನ್ ಅಂತೀನ್ರಿ ನೀವ್ ಏನ್ ಅಂತರಿ ಈಗ. ಈ ಮಾತೆ ನೀ ಈಗ ನನಗ ನೀವು ನೀವ್ ಸಿಕ್ಕ ಭಾಗ್ಯರಿ ಗೌಡ್ರ ನಮಗ.
ಇರ್ಲಿಲ್ಲ ಹಂಗೆಲ್ಲ ಇರ್ಲಿಲ್ಲ ಅಲ್ಲಲ್ಲ ಆ ತರ ಏನ್ ಮಾತಾಡಕ್. ಕಬಡ.
ಆರುಗೋಡ.
ಅಲ್ಲ ಎಲ್ಲ ಎಲ್ಲಿ ಪರವಾಗಿಲ್ಲ ಹ್ಮ್ ನಾಳೆ ಒಂದ್ಚೂರು ಬೇಗ ಕರ್ಕೊಂಬ ಕರ್ಕೊಂಡ್ ಕರ್ಕೊ್ಬಿಟ್ರು ಅವ್ರೇಏನ್ ಟಿಫಿನ್ ತಗೊ್ ಬರ್ತಾರ ಏನ ನಾವ್ ಏನ ನಾಷ್ಟಗ ಇಷ್ಟ
ನೀವ ಯಾಕ ಅವಲ್ಲ ಈವ ತಿಳ ಇವತ್ತು. ಯಚನೆ ಮಾಡ್ತರಿ ಗೌಡ್ರಿ ನಾವ ಎಲ್ಲಾ ಅವ್ರಿಗೆ ಇರ್ತರಿ ಮೊದ್ ನೀವ್ ಅದ ಕೆಲ್ಸ ಮುಂಗಸ್ಯನ್ ನೋಡ್ರಿ ಸಾಕು ಹಾ ಅದು ಗ ತೆಗಿ ಕೊಟ್ಟಿರ್ತವಲ್ರರಿ ನಾವು ಅದೇನದ ಮುಂಜೆ ಜದ್ದಿನೇ ಬರ್ತಾರ ಅವರು ಅವ್ರ ಮನ. ಊಟ ಮಾಡದೇ ಬ ಊಟ ಮಾಡೋದಿಲ್ಲ ಗುತ್ತಗಂದ ತಕ್ಷಣ ಆಯ್ತ್ ಎದ್ದಳ ಚಾ ಕುೂಡುದ ಸ್ವಲ್ಪ ಜಳಕ ಮಾಡಗ ಆಯ್ತ್ ಸೀದ ಬಂದ್ಬಿಡ್ತಾವ್ರ ಆ ಕಡೆ ಏನ ಊಟನ ಬೇಕಾಗಿಲ್ರಿೀ ನಮ್ಮಲ್ಲಿ.
ಅಲ್ಲ ಅಯ್ಯೋ ನೀ ಬೇರೆ ಚ ಟೀ ಕುಡಿದ್ ಬರ್ತಾರ ಅಂತ ಪಪು ನಮ್ಮ ಆತರ ಜಮ್ನಲಿ ಕೆಲಸ ಮಾಡಿ ಒಟ್ಟೆ ಕಸ್ಕೊಂಡ್ ಮಾಡದನ ಸರಿ ಅನ್ಸಲ್ಲ ಸರಿ ಇರ್ಲ ಇರ್ಲ ನೀ ಬೇಕಾರ ಟೀ ಕುಡ್ಕೊಂಡಂಬತಾರ ಹ ನಾನು ಬೇಕ ಕವು ನಾಷ್ಟು ದ್ಯವಸ್ಥೆ ಮಾಡ್ತೇನ
ಇಲ್ಲಾ ಅಷ್ಟೇ ಮಾಡ್ರ ನಾಷ್ಟ ಊಟದ್ ಗಿಟ್ಟದೇಏನ್ ಬ್ಯಾಡ್ರಿ ಚ ಒತ್ತ ಆಯ್ತಂದ್ರ ಅದೇ ನಾಷ್ಟಾನೇ ಮಾಡ್ಸ ಎಷ್ಟ್ಣ ಜಲ್ದಿನೇ ಮುಗತದ ಅಲ್ರಿ ಹೆಂಗಿದ್ರ ಗುತ್ತಿ ಗಿಡದ ಇರ್ತಲ್ಲ ಅವಾಗ ಬರೋ ಟೈಮ್್ದಾಗ ಈ ಕಡೆ ಮನಗ್ ಹೋಗೋ ಟೈಮ್ದಾಗ ಅವಾಗ ನಾಷ್ಟ ಮಾಡಿ ಎಷ್ಟ ಅವ್ರಿಗೆ ಊಟ ಮಾಡಸ ಎಷ್ಟನ್ ಕಳಸ್ತಾರಂತವ್ರಿ
ಹ ಸರಿ ಸರಿ ಬೆಳಿಗ್ಗೆ ಬಂದ್ರ ಅದೇನುೋ ಅವ್ರೇನು ಒಂದ್ ಹತ್ ಗಂಟೆ ಒಳಗಡೆ ಆಗ್ಬೋದು ಕೆಲ್ಸ
ಏ ಆ ಚ ನೋಡ್ರಿ ಗೌಡ್ರಿ ಅಲ್ಲಾ ನಿಮ ಗೊತ್ತದ್ ಬಿಡ್ರಿ ಹೌದ ಹೌದ್ರಿ ಗೌಡ್ರಿ
ಯಾಕಂದ್ರೆ ನಂದು ನ್ದಂತ ಆಧರ ಕೆಲಸ ಮಾಡತಾರ ಅವರು
ಈಗ ಗದ್ದೆನ ಅದು. ಆ ರೀ ಏನ್ ಅದ ನಾ ಬಂದ್ಗಡೆ ಅದ ಟಲರ್ ಗಿಲ್ಲರ್ ಓಡ್ಸ ಮ ಅನ್ಗ ಅವ್ರಿ ಏನ್ ನೀವ ನಮ ತಮಗ ಹೇಳ್ರಿ.
ಹ್ಮ.
ಅದಟಲರ್ ಗದ್ದಿಗ ಈಗ ಹಚ್ಬೇಕಲ್ರೀ ಈಗ ಈಗ ಸಸಿ ಮಾಡಿ ಅಂತತ್ರ ಆಯಕಕ್ ಬಂದಿನಿ ನಾನು ಇಲ್ಲಿ ಊರಿಗ್ ಬಂದಿನಲ್ಲಾ ಈಗ ಅವವು ಟಲರ್ ಓಡ್ಸ್ಬೇಕಂದ್ರ ನಮ್ ತಮ್ಮಗ ಹೇಳಲ್ಲಏನ್ರೀ ಏನ್ ನಾನೇ ಬಂದ್ ಟ ಇಲ್ರಿ.
ಇಲ್ಲ ನಮ್ಗೆ ಯಾಕಂದ್ರೆ ನೀ ನೀನು ಹೆಂಗಂದ್ರೆ ನೀನು ನಾವು ಒಂದೆಣಗೆ ಹಾಕ್ತಿೀವಿ. ಹೊರವಾಗಿಿಲ್ಲ ಒಂದ್ಂದ ಬೇಕಾದ್ರೆ ಒಂದನೇ. ನನ್ನ ಕೆಲಸ ಇತ್ತ ಮುಗಸಿಂದ ಆಮೇಲೆ ಆರಾಮಾಗಿ ಬಿಡಿ ಹಂಗೇನ್ ಅದೇ ಅರ್ಜೆಂಟ್ ಇಲ್ಲ.
ಇಲ್ಲ ಯೋಡ್ರಿ ಅಷ್ಟೇ ಮಾಡ್ರಿ ಹಂಗಗೆಏನ್ ಇಲ್ರರಿ. ಇಲ್ಲ ಏನ್ ನೀವು ಕರೆಕ್ಟ್ ಆಗ್ಬಕ್. ಟೈಮ್ ಸೇವ್ ಆ್ರೀ ಗೌಡ್ರ ಟೈಮ್ ನಮ್ ಕೈ ಆಗಿಲ್ಲಲ್ಲ ಅ ಯಾವ ಟೈಮ್ ಅದೇ ಟೈಮ್ ಆದಷ್ಟು ಬರ್ತನ್ೀ ಇ ಹೆಂಗ. ನನಗ ಹೇಳ್ರರಿ ನಾ ಊರಿಗೆಗ್ ಬಂದಿದ್ದು ಪಾಪಾ ನಿಮ್ ಗೌಡ್ಸನಗ್ ಹೇಳಿದೇ ನಾ. ಹ. ಗೌಡ್ ಸನಮ್ಮ ಹಿ ಗೌಡ ಬಂದ್ರೆ ನೀವು ಇದು. ಹೋಗಿದ್ರಿ ಶಾಪುರ್ ಹೋಗಿದ್ರಿ. ಹದ ಹಾ ಹೌದ್ರಿ ಅದ ತಹಸೀಲ್ ಆಫೀಸ್ದಾಗ ಏನ ಇದಿತ್ತ ಅಂತಲ್ರಿ ಅದ ಯಾರದ ಹೊಲ ರಿಜಿಸ್ಟರ್ ಮಾಡ್ಸೋದಿತ್ತ ಅಂತಲ್ರಿ ಅಲ್ಲಿಗ್ ಹೋಗಿದ್ರ ಅಂತ ಗೌಡ್ಸಾನೆ ಒಬ್ಬಕ್ತ್ಲ್ರರಿ ಮನ್ಯಾಗ.
ಹೌದೌದೌದೌದು ಏನಂದ್ರ ಗೋಡ್ಸಿನ ಅಂದ್ರ.
ಅಂದೆ ಅವ್ರಿಗೆ ಗೌಡ್ಸನಿಗೆ ಹೇಳಿ ಬಂದೆ ಅಮ್ಮ ನಾನನ್ ಹಂಗ ಸ್ವಲ್ಪ ಎಮರ್ಜೆನ್ಸಿ ಆದಮ್ಮ ಸ್ವಲ್ಪ ಊರಿಗೆಗ್ ಹೋ್ನಿ ಗೌಡ ಬಂಧಗಳಿಗೆ ಹೇಳಮ್ಮ ಅಂತ ಅಂದ್ಲು ಯಾಕೋ ಈ ಎಲ್ಲಾ ಕೆಲ್ಸ ನಡೆದವ ಈಗ ಹೊಂಟಿಲ್ಲ ಅಂತಂದ್ಲು ಗೌಡ್ಸನಿ. ಬೈಲ ಇಲ್ಲಾಮ ಹ. ಇಲ್ಲಮ್ಮ ಏನನ್ ಮಾಡಮ್ಮ ಸ್ವಲ್ಪ ಹಿಂಗ ತಿಪ್ಪಲ ಅ ಅ ನಾಳೆ ಒಂದ ದಿನ ಆಯ್ತಾ ಮತ್ತೆ ನಾಡ್ದ ಬೆಳಗ್ಗೇನೆ ಬರ್ತನ ಅಂತ ಹೇಳಿನಿ ನೋಡ.
ಹ ಗಡ್ಸನ ಟೀ ಕುಡ ಅಂತಲ್ಲ.
ಇಲ್ಲ ಗೌಡ ಅದು ಪಾಯಸ ಕೊಟ್ಟಿದ್ಲು.
ಫ.
ಹಾ ಪಾಯಸ್ಕ ಪಾಯ್ಸ ಮತ್ತ ಮಜ್ಜಿಗೆಗ ಕೊಟ್ಟ. ಇ ಕುಡುದಗೇಶನ್ ಬನ್ನಯಗೌಡ.
ಹಾ ಹಾ ಮತ್ತೆ ಅಂದ್ರಗೋಡ ಸನಾರ.
ಮತ್ತ ಏನಂದಿಲ್ಲ ಗೌಡ ಅದೇ ಹೋಗಪ್ಪಾ ಸರಿಯ ಗೌಡ ಬಧಗಗತ್ನಂತ ಅನ್ಲ
ಕಡೆ ಹೆಂಗೈಐತೆ ಹೆಂಗಿನಾ ಅಂತ ಕೇಳಲ್ವ
ಹ ಅದೇ ಕ ಅಂದ್ ನನ್ಗ ಅದೇ ನಾ ಬರ್ತನಮ್ಮ ಈಗೆಲ್ಲಾ ಕರೆಕ್ಟ್ ಅದ ಈಗ ಅದು ಸದಗಿನ ಹೇಳಿವ ಬರ್ತಾರ ನಾಳೆ ಎಂಟದ ಜನ ಬರ್ತಾರ ಅಂತ ಹೇಳಿದ್ವಿ ಇಲ್ಲ ಅದೊಂದು ಬಂದಗೇಶಿಂದ ತೆಗಸ ಬಿಡ ಅಂತ ಅನ್ದ
ಹ ಹಾ
ಎಲ್ಲಾ ಅಷ್ಟೇ ಮಾಡ್ರ ಗೌಡ್ರ ಅಂತಂದೆ ನಾನ್
ಹೌದಾ
ಹ್ಮ
ಹ ಹಾ ಅ್ಾನ ಪೈಸೆ ಕೊಟ್ರಲ್ಲಾ
ಆಗೌಡ್ರ
ಅಟ್ರಲ್ಲಿ ಪಸೆ ಕೊಟ್ರಲ್ಲ ಅತ
ಏ ಹೌದ್ ಗೌಡ್ರ ಕೊಟ್ರ
ಕೊಟ್ರ ಹಾ ಕುಡ್ದ್ರ ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ್ ಅಷ್ಟೇ ಮಾಡ್ರಿ ಗೌಡ್ರಿ ಅಂಗಾರ ನಾನ್ ಈಗ ಊಟ ಮಾಡಿಲ್ಲಾ ಊಟ ಮಾಡ್ತೇನಿ ಊಟ ಮಾಡಿ ಅಷ್ಟ ನೀವ ಏನ್ ಅದ ಏನ್ ತಲಿ ಕರ್ಸೋ ಬಡ್ರಿ ಗೌಡ್ರ ನಾನ್ ಆಯ್ತ ಬರ್ತನಿ ಸೀದಾ ಬಂದ ಎಷ್ಟ
ಹಾ ಇಲ್ಲ ನೀ್ಮಕ್ಯ್ತು ನ ಏನ್ ತೆನ್ಸನ್ ತವಲ್ಲ
ಹುಷಾರೀ ಮತ್ತವು ಅವ ಏನ ಟ್ಯಾಬ್ಲೆಟ್ ಟಿಬ್ಲೆಟ್ ಇ ಮಾಡ್ರಿ ಹ್ಮ್ ಅಷ್ಟೇ ಮಾಡ್ರಿ ಕೊೌಡ್ರಿ
ಹಾ ನೀ ಅದಕ್ಕೆ ಜಾಕ್ಷ ಸರಿ ಸರಿ ಹಓ ಊಟ ಊಟ ಮಾಡ ಆಮೇ ಮಾಡ್ತಾನ